ಬೈ ಏನ್ ಮಾಡ್ತಿದ್ರಿ ಹಾ ಕೇಳ್ಸ್ತೀದೆ ಹೇಳಿ ಏನ್ ಮಾಡ್ತಿದ್ರಿ.
ಏನಿಲ್ಲ ಬ್ರೊ ಸ್ವಲ್ಪ ಹಿಂಗೆ ಮಲ್ಕೊಂಡಿದ್ವಿ.
ಏನ್ ಬ್ರೊ ಸಂಜೆ ಆಗಿತ್ತು ಇವಾಗ ಮಲ್ಕೊಂಡಿದ್ನಿ ಅಂತಿದೀರಾ.
ಇಲ್ಲ ಬ್ರೊ ಸ್ವಲ್ಪಾ ಹಿಂಗೆ. ಹ್ಮ್ ಎಕ್ಸಾಮ್ ಎಲ್ಲ ಬರ್ದ್ ಬಂದ್ವಾ.
ವಾ ಏನ್ ಬ್ರೊ ಇನ್ನು ಎಕ್ಸಾಮ್ ಬರಿತಾನೆ ಇದೀರಾ ನೀವು ಇನ್ ಏನ್ ಬ್ರೊ ಓದ್ತಿದಿರಾ ಈಗ.
ಅದೇ ಬ್ರೊ ನಾವ್ ಬಿ ಕಮ್ ಮಾಡ್ತಾ ಇದ್ವಿ.
ಒ ಬ್ರೊ ಏನ್ ಬ್ರೊ ಬಿ ಕಮ್ಗೆ ಇಷ್ಟೊಂದ್ ಸುಸ್ತ್ ಆಗ್ಬಿಟ್ ಮಲ್ಕೊಂಡಿರಾ ನೀವು.
ಇಲ್ಲ ಬ್ರೊ ಸ್ವಲ್ಪ ಎಕ್ಸಾಮ್ ಬರ್ದ ಬಂದ್ವಲ್ಲಾ.
ಹಾ ಎಂತ ಮುಗಿತ ಬ್ರೊ ಇನ್ನ ಎಷ್ಟ ಎಷ್ಟ್ ಸೇಮ್ ಇದೆ. ಮುಗಿತಾ ಮತ್ತೆ ನೆಕ್ಸ್ಟ್ ಏನ್ ಎಮ್ ಕಮ್ ಮಾಡ್ತೀರ ಏನು ಹಂಗೆ ಕಂಟಿನ್ಯೂ ಮಾಡ್ತೀರಾ.
ಬ್ರೊ ಅದೇ ಬ್ರೋ ಎಮ್ ಕಮ್ ಮಾಡಣ ಅಂತ ನೋಡ್ತಿದಿವಿ.
ಮಾಡಿ ಬ್ರೋ ಚೆನ್ನಾಗಿದ್ದೇ ಫ್ಯೂಚರ್ ಅಲ್ಲಿ.
ಮನೇಲು ಮಾಡು ಅಂತಿದರೆ.
ಹಾ.
ನೋಡ್ಬೇಕಲ್ ಮಾಡದ ಏನ್ ಮಾಡದ.
ಹ್ಮ್ ಮಾಡಿ ಬ್ರೊ ಚೆನ್ನಾಗಿದೆ ಫ್ಯೂಚರು.
ಅದೇ ಬ್ರೊ ಸ್ವಲ್ ಮನೆಲ್ ಸ್ವಲ್ಪ ಕಷ್ಟ ಇದೆ.
ಅಂ ಬ್ರೋ ಏನ್ ಬ್ರೊ ಇವಾಗೆಲ್ಲ ಪಾರ್ಟ್ ಟೈಮ್ ಜಾಬ್ ಸಿಕ್ತಿದೆ ಅದನ್ ಮಾಡ್ಕೊಂಡೀ ಇದ್ರು ಜೊತೆ ಇದು ಎಲ್ಲ ಮಾಡ್ಕೊಳ್ಳಿ. ಹಂಗೆ ಆಗುತಲ್ಲ ಬ್ರೊ ಮತ್ ಇನೇನು.
ಹ್ಮ ಎಬ್ರೊ ಆಗುತ್ತೆ.
ಹಾ.
ಹ್ಮ್ ನೋಡ್ಬೇಕು ಬ್ರೊ.
ಹ ಹಾ. ಹ್ಮ್. ಮಾಡ್ಕೊಳ್ಳಿ ಅದೇನಿಲ್ಲ ಸುಮ್ನೆ ಅವ್ ಯಾಕೆ ಅಲ್ಲೇ ಮೂರಲ್ಲೆ ಮೆಡಿಕಲ್ ಅಲ್ಲೆ ಇರುತ್ತಲ್ಲಾ.
ಹಾ ಬ್ರೊ.
ಹ್ಮ ಮೆಡೀಕಲಿಗ್ ಹೋಗಿ ಆಮೇಲೆ ಇದುನು ಮಾಡ್ಕೊಳ್ಳಿ ಹಂಗೆ ಆಗುತ್ತಲ್ಲ ಬ್ರೊ ಮತ್ತಿನ್ನೇನು.
ಆಗುತ್ತೆ ಬ್ರೊ ಬಟ್ ನೋಡ್ಬೇಕ್ ಬ್ರೊ ಸುಮ್ ಮನೇಲಿ ಸ್ವಲ್ಪ್ ಪ್ರಾಬ್ಲಮ್ ಇದೆಯಲ್ಲ ಬ್ರೊ.
ಹಾ.
ನೀ ಕೆಲ್ಸ ಗಿಲ್ಸಕ್ಕೆ ಹೋಗಣ ಅಂತ ಬ್ರೋ ಸುಮ್ನೆ
ನೋಡಿಬ್ರರು ಏನ್ ಮಾಡ್ತೀರಾ
ಮನೇಲಿ ನಾವವು ನೋಡ್ಕೊಂತೀವಿ ಓದ್ ಅಂತರಿ ಇನ್ ನಾ
ಹಾ
ಬಟ್ ನಮ್ದ್ ಇದ ಆಗುತ್ತೆ ಅವ್ರ
ಹಾ
ಹಾ ಬ್ರೋ
ಹಾ ಹ ಮತ್ತೆ
ಎ್ರೋ
ಮತ್ತೇಏನ್ ಬ್ರೋ ಅಂದ ಮತ್ ಏನ್ ಮ ನೋಡ್ಳ್ಳಿ ಬ್ರೋ ಮತ್ ಸಿಚುವೇೇಶನ್ ಹೆಂಗಿರುತ್ತೋ ಅದ್ರ ಮೇಲೆೇ ನೋಡ್ಕೊಂಡು ಮಾಡ್ಕೊಳ್ಳಿ
ಅದೇವರು ನನ್ಗ್ ಓದ್ಬೇಕ ಅಂತಾನೇ ಐತೆ
ಬ್ರ ದಬೇಕ ಅಂದ್ರೆ ಹದ ಟೈ್ ಹದ್ಬ ಬಿಡಿ ಇ್ರ ಇ್ಮ ಇವಾಗ ಎಲ್ಲ ಎಜುಕೇಶನ್ ಯಾರು ಇಷ್ಟಾನನೆ ಪಡ್ತಿಲ್ಲ ಬ್ರರು ಇವಾಗಂತೂ
ಅದೇ ಬ್ರೋ ಬಟ್ ಮನೇಲಿ
ಸಣ್ ಸ್ಣ ಹುಡ್ಗುರು ಈಗ ಆತ್ನಕಾಸ ಹುಡ್ಗುರೆಲ್ಲ ಈ ಗಾರೆ ಕೆಲ್ಸಕ್ಕೆ ಮಿಷಿನ್ ಹೊಡಿಯಕೆ ಎಲ್ಲ ಹೋಗ ಕಲ್ಕ್ಬ ಬಿಟ್ಟ್ ಇವಾಗ ಕಮ್ಮನಿಗ್ೋಗಕಕ್ಕೆ ಸೇರ್ಕೊ್ ಬಿಡ ಹೇಳ್ಕಳದು ಅವ್ರಗ ಏಜ್ ಆಗಿಲ್ಲ ಬ್ರ ಕಂಪ್ನಿ ಮ ಕಂನಿ ಮೇಲೆ ಅಂದ್ರ ಕ್ ಸಾಗುರು ಆಗ್ತಾರೆ ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ
ಹಮ್ರ
ಹಂಗೆಲ್ಲಾ ಬಿತವ ಬ್ರ ಸ್ವಲ್ಪ ಚಟ ಗಿಟ ಕಲ್ತ್ಕೊಂಡ್ ಬಿಡ್ತವ ಈ ಈಗ ಅವ್ರಗೂ ದುಡ್ ಬೇಕಾಗಿರುತ್ತೆ ಎಸ್ ಎಲ್ಸ ನ ಪಾಸ್ ಮಾಡ್ಕೊಂಡಕಕ್ಕಲ್ಲ ಅವ್ರ ಕೈಲಿ ಸುಮ್ನೆ ಅಲ್ಲಿ ಇ ತಿರ್ಕೊಂಡಿ ಮನೆಗ್ ಫ್ರೀ ಬಿಟ್ಬಿಡ್ತಾರ ಈಗ ಮನೆಾಗ ಪಾ ಅಪ್ಪ ಅವ್ರ ಅಪ್ಪ ಅಮ್ಮ ಕೆಲ್ಸ ಬೆಳಕನೆ ಬೇಗ ಎದ್ದು ಹಂಗೆಲ್ಲ ಮಾಡ್ಕೊಂಡ್ ಹೋಗಿರ್ತಾರ ಪಾಪಾ ಅವ್ರು ಅವ್ರು ಬರೋ ಸಂಜೆ ಆಗಿ ರಾತ್ರಿ ಆಗಿರುತ್ತೆ
ಹೌದಬ್್ರರು
ಇವ್ರು ಮನೆಾಗ ಸ್ವಲ್ಪ ಅರ್ಥ ಮಾಡ್ಕೊಂಡು ಓದೋಣ ಮಾಡೋಣ ಅಂತ ಏನು ಅಂದಲ್ಲ ಸುಮ್ನೆ ಅವರು ಅಡ್ಡಾಡ್ಕೊಂಡು ಹೋಗ್ಬಿಡ್ತಾರೆ ಊರ್ ಸುತ್ತಕ್ಕೆ ಅಲ್ಲಿ ಹಿಂಗೆ ಯಾರ ಪೋಲಿಗಿರಿಗಳು ಸೇರ್ಕೊಂಡಿ ಅವ್ರ ಜೊತೆ ಹೆಿಂಗೆ ಚಟಾಗ ಎಲ್ಲ ಕಲ್ಕೊಂಡಿ ಅವರು ದುಡ್ಡಿನಸೆ ಬಿದ್ಬಿಡ್ತಾರ ಈಗ ಎಲ್ಬರುೂ ತುಂಬಾ ಜನ ಓದ್ತಾನೇ ಇಲ್ಲ ಅದ್ರ ಕಾಲದಲ್ಲಿ
ಹಓದ್ ಬೇಕಾದ್ರು ಎಜುಕೇಶನ್ ಇಂಪಾರ್ಟೆಂಟ್
ನ್ರ ಎಜುಕೇಶನ್ ಅಂದ್ರೆ ಇಡೀ ಪ್ರಪಂಚ ನಡಗುದ್ರು ಈಗ ಅಷ್ಟು ಡಿಮ್ಯಾಂಡ್ ಇದೆ ಎಜುಕೇೇಶನ್ ಗೆ
ಅದೇ ಬ್ರೋ ನಿಜಾ ಬಟ್ ಬ್ರೋ ನಮ್ದ್ ಹೆಂಗ ಸಿಚುವೇೇಶನ್ ಬ್ರೋ ಮನೆ ಕಡೆ ಕರೆಕ್ಟ್ ಇದೆ ಏನ್ ಬೇಕ್ರ ಮಾಡ್ಬೋದು ದ್ ಹಬೋದ ಅಂತ ಇಟ್ಕಾ
ಬ ಏನ್ ಏನ್್ರೋ ಇನ್ನೇನ್ ಎಡುಷ ಷ್ಟರು ಈಗ ಎಮ ಕಮ ಅಂದ್ರೆ ಈಗ ಇಷ್ಟ ವರ್ಷನ ಈಗ ಹದ್ರಡ್ ಹದ್ೂರು ವರ್ಷ ಕಷ್ಟಪಟ್ಟಿರ ಅಂದ್ಮೇಲೆ ಈಗ ಕಷ್ಟ ಪಟ್ಟಟ್ರೆ ಆದ್ಮೇಲೆ ಅದಕ್ಕೊಂದ್ ಇದ ಇರ್ಬೇಕಲ್ಲ ಅವರು ಈಗೊಂದ್ ಎರಡ್ ವರ್ಷ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿನ್ ಲೈಫ್ ಸೆಟ್ಲ್ ಆಗ್ಬರ ಅಲ್ಲಿ
ಹೌದಾ
ಹಾ ಮತ್ತೇನ್ ಬೇಕು ಇನ್ನ. ನಿನ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಆಯ್ತ ಅಂದ್ರ ಬ್ರೋಮ್ಗೆ ಯಾರ ಆಡಡ್ಸಕ್ಕಾಗಲ್ಲ ಬ್ರೋ ಯಾರ ಬಂದ್ರು ಯ ತರ ಬ್ಯಾಂಿಂಗ ಹಂಗೆ ಎ ಇ ಎಸಾಮ್ ಬರ್ಕೊಂಡಿ
ಹ ಬ್ರೋ.
ಇಲ್ಲಿ ಅದರ ಫೈನಾನ್ಸಿಯಲ್ ಡಿಪಾರ್ಮೆಂ ಅಲ್ಲಿ ಸರ್ಕೊಂಡ್ರುನು ನಿಮಗ ಒಳ್ಳೆ ಸ್ಯಾಲರಿ ಬರತ್ ಬ್ರೋ. ಏನಿಲ್ಲ ಅಂದ್ರೆ ಒಂದ ತಿರ್ಟಿ ಕೆ ಅಂತು ರೀಚ್ ಮಾಡೇ ಮಾಡ್ತೀರಾ. ತಿಂಗಳಿಗೆ ಹಾ. ಅದ್ರಲ್ಲಿ ಏನಾರ ಕಮಿಷನ್ ಕಮಿನ್ಡೆದ್ ಅಂತರ ಬ್ರೋ ಕಮಿಷನ್ ಒಂದ ಎರಡ್ ಮೂರ ಸಾವಿರ ಹೊಡದ್ರಿ ಅಂದ್ರೆ ನಿಮ ಖರ್ಚಿಗೆ. ಪೆಟ್ರೋಲ್ ಗ ಕಾಸ ಆಗ್ಲಿ ಬಿಡಿ ಇನ್ ಮೂವತ್ ಸಾವಿರ ಮನೆ ಕೊಡಿ ಸಾಕಲ್ಲ ನಿಮ್ದೇನ್.
ಹ ಬ್ರೊ.
ಅದೇ ಬ್ರೋ. ಅದೇ ಬ್ರೋ ಏನ ಮಾಡಿ ಗೊತ್ತ ಬ್ರೋ ನಾ ಹೇಳ್ತೀನ್ ಕೇಳಿ ಇಲ್ಲಿ ಈವಾಗ ಇದು ಮಾಡ್ ಇದಿದ್ರರಲ್ಲಾ ಇದು ಇದ್ರ ಜೊತೆ ಮೆಡಿಕಲ್ ಎಲ್ಲ ಸೇರ್ಕೊಳ್ಳಿ ಬ್ರೋ ಒಂದು ಯಾವ್ ಆಫ್ ಅನ್ ಅವರ್ ಎಷ್ಟ ಅಂದ್ರೆ. ಒಂದ್ ಎರಡ್ ಅವರ್ ಮೂರ್ ಅವರ್ ಮಾಡ್ಬೇಕು ಮೆಡಿಕಲ್ ಅಲ್ಲಿ ನೀವ್ ಕೆಲ್ಸನ.
ಹಾ ಬ್ರೋ.
ಕೆಲ್ಸ ಮಾಡಿದ್ರೆ ಅಲ್ಲಿ ಒಂದ್ ಎಂಟು ಒಂಬತ್ತ ಸಾವಿರ ದುಡ್ ಸಿಗುತ್ತಲ್ಲ ಬ್ರೋ ಇಲ್ಲೊಂದ ಸ್ವಲ್ಪ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೆಲ್ಲ ತಿಳ್ಸಕೊಡಿ ತಿಳಿಸಕೊಟ್ಟ ಆಮೇಲ್ ಅದನ್ನ ಹಂಗೆ. ಕಂಟಿನ್ಯೂ ಮಾಡಕೊಳ್ಳಿ ಅಷ್ಟೇ ಬ್ರೋ ಅದ್ರ ತಲೆ ಇದೆ ಎಜುಕೇಷನ್ ಏನೋ ಡಿಸ್ಟರ್ಬ್ ಆಗಲ್ಲ. ಏನಿಲ್ಲ ನೀವ್ ಬೆಳಿಗ್ಗೆ ಕಾಲೇಜಿಗೆ ಏನ ಒಂಬತ್ತುವರೆಗೆ ಹೋಗತೀರಾ ಮನೆಯಿಂದ.
ಹ ಬ್ರೊ.
ಹ ಒಂಬತ್ತುವರೆಗೆ ಹೋದ್ರಿ ಅಂದ್ರೆ ಒಂಬತ್ತುವರಿಂದ. ಹ ಒಂದು ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗುತ್ತಲ್ಲ ಬ್ರೋ ಒಂದು ಒಂದ್ ಗಂಟೆ ಎರಡು ಗಂಟೆ ಆಗುತ್ತೆ.
ಹಾ ಆಗುತ್ತೆೇಬ್ರೊ.
ಹಾ ಬ್ರೋ ಮತ್ತ್. ಮತ್ತಿನ ಮೂರ್ ಗಂಟೆ ಮೆಡಿಕಲ್ ಏಂದ್ರೆ ಹೋಗಿ ಮೂರು ಗಂಟೆಗೆ ಹೋಗಿ ಮೆಡಿಕಲ್ಗೆ. ಹ ಮೂರ್ ಗಂಟೆಯಿಂದ ನೈಟ್ ಒಂದೆ ಏಳುವರೆ ಎಂಟು ಗಂಟೆ ತನಕ ಮಾಡ್ಕೊಳ್ಳಿ. ಸೀದಾ ಮನೆ ಹೋಗ್ಬಟ್ಟ ವರ್ಕ್ ಏನ ಇರುತ್ತ ಎಲ್ಲ ಮುಗಸ್ಕೊ ಹನ್ನೆರಡ ಗಂಟೆ ತನಕ ಹೆಂಗಿರು ನೀವು ಫೋನ್ ನೋಡ್ತೀರಾ ಬ್ರೋ ಗೊತ್ತು ಅದು. ಎಲ್ಲಾ ಕಾಮನ್ ಆಗಿದೆ ಈಗ ಹನ್ನೆರಡು ಗಂಟೆ ಅನ್ನದು.
ಹಾ ಬ್ರೋ.
ಹ ಅಷ್ಟ್ರಲ್ಲಿ ಏನಾರ ವರ್ಕ್ ಇದ್ರೆ ಮಾಡಕೊಳ್ಳಿ ಓದಕನೋಡಿದ್ರೆ ಓದ್ಕೊಳ್ಳಿ. ಹಂಗಂದ್ರ ಇತ್ತು ಅಂದ್ರೆ ಹ ಹಂಗನ ಇ ಇತ್ತು ಅಂದ್ರೆ ಬೆಳಗ್ನೆ ಬೇಗ ಎದ್ದೇಳಿ ಒಂದ್ ನಾಲ್ಕವರೆ ಐದು ಗಂಟೆಗೆ.
ಹ ಬ್ರೋ.
ಹ್ ಬೆಳಗ್ ಹೋಗ ಕಾಲೇಜಿನ ವರ್ಕ್ಸಿದ್ರೆ ಮುಗಿಸಸ್ಕೊಳ್ಳಿ ಯಾವದಕ್ಕ ಏನು ಹೆಲ್ಪ್ ಹೆಲ್ಪ್ ಆಗುತ್ತಷ್ಟೆ. ಹ ಏನ್ ತೊಂದರೆ ಎಜುಕೇಶನ್ ಏನಂತ್ರ ತೊಂದರೆ ಆಗಲ್ಲ.
ನೀವೇನ ಬ್ರೋ ಎಲ್ಲ ತಿಳ್ಕೊಂಡ ಬಿಟ್ಟಿರಾ.
ಬ್ರೋ ನಾನು ಒಂದ್ಸಲ ಪಿ ಯುಸ್ ಸಿ ಮಾಡ್ಬೇಕ ಹಂಗ ಬ್ರೋ ಮಾಡಿದ್ದವಾಗ. ನಮ್ಮ್ನೆ ಕಷ್ಟ ಬರು ನಮ್ದು ತೋಟ ಗಿಟ ಏನನು ಇಲ್ಲ ನಮ್ಮ ಮನೆಗೂ ಪಾಪ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ ಹೊರ್ಗಡೆ ಹೋಗಿ.
ಹ ಬ್ರೊ.
ಹ ಮತ್ ನಮಗ ಒಂಥರ ಅನ್ಸುತ್ತಲ್ಲ ಬ್ರೋ ಅವರ ಮಾತ್ರ ದುಡಿತಾರೆ ನಾವ್ ಮಾತ್ರ ಹಂಗೇ ಇರ್ಬೇಕಂತ. ಆಮೇಲೆ ನಾನು ಹೋಗಿದ್ದೆ ಬ್ರೋ ಒಂದ್ ಎರಡು ವರ್ಷ ಕಷ್ಟ ಪಟ್ಟೆ ಆತರ ಪಿ ಯು ಸಿ ಅಲ್ಲಿ.
ಹ ಬ್ರೋ.
ಹಾ. ಯಾರು ಬ್ರೋ ಕಷ್ಟ ಪಡ್ತೇ ಮೇಗಡೆ ಬಂದು ನಾ ಸಾಹಸ ಸಾಹಸ ಮಾಡಬೇಕ ಅಂದ್ರೆ ಅದೇ ಕಾರಣಕ್ಕ ಆಗಲ್ಲ ಬ್ರೋ ಅದು ಯಾರಾದ್ರ ನತ್ತಂತೆ
ಹ ನಿಜಾರ ನಿಜಾಅದ
ಬ್ರೋ ಕಷ್ಟ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಅವ್ರು ಮಾತ್ರ ಜೀವದಲ್ಲಿ ಉದ್ಧಾರ ಆಗ್ತಾರೆ ಸುಮ್ಮ್ನೆ ಇವಾಗ ಎಲ್ಲ ಎಲ್ಲ ರಾಜ್ಕುಮಾರ್ ಒಂತರ ಮಕ್ಕಳು ಎಲ್ಲ ಬೆಳೆಸಸ್ಬಿಟ್ಟಿ ಅವರೆಲ್ಲ ಮಾಡು ಅಂದ್ರೆ ಹೆಂಗ ಕೆಲ್ಸನ ಮಾಡ್ಲ ಬ್ರ ಇವಾಗ
ಹ ಅದ್ ಏನು ಮಾಡಕ್ಕ ಆಗಲ್ಲ
ಹಾ
ಹನ
ಹ್ಮ್
ಮತ್ತೆವರ ಸಮಾಚಾರ
ಹಳ್ ಬಿರ ನೀನ್ ತಮ್ಮೇ ಅ್ರ ಏನ್ ಮಾಡ್ತಂಬ್ರಾ ಇವಾಗ
ಬ್ರೋ ಅವನಿಗೆ ಪಿವಿಸಿಕ್ ಸೇರ್ಸಿ ಬ್ರೋ
ಹಾ ಹಾ
ಸೈನ್ಸ್ ಕೊಡ್ಸಿ ಬ್ರೋ ಚೆನ್ನಾಗಿ ಓದುತಾನ ಅವ್ನು
ಬ್ರಾ ಮತ್ತೆ ನಿಮ್ಮಕ್ಕ ಮದ್ವೆ
ಮದ್ವೆ ಮಾಡ್ಬೇಕಬ್ರ.
ಯಾವಾಗ ಬ್ರೋ ಏನ ಮಾಡ್ ನೀವು
ಬ್ರೋ ಅದೇ ಬ್ರೋ ಗಂಡು ಸಿಕ್ತಾ ಇಲ್ಲ
ಹಾಂ ಹಾ
ಗಂಡು ಹುಡ್ಕಿ ಮಾಡ್ಬೇಕ ಅವರು ಅದು ನೋಡ್ರರು ಬಾಳ ಕಡೆ ಸೆಟ್ ಆಗ್ಲಿಿಲ್ಲ ಯಾಕು
ಹಾ
ಮನೆ ಕಡೆ ಒ ಸ್ವಲ್ಪ ನೋಡ ಯಾವವು ಒಬ್ಬಳೇ ಅಲ್ವಾ ನೋಡ್ಯಾರೂ ಒಳ್ಳೆ ಕಡೆ ಕೊಡಣ ಅಂತ
ಹಾ ಬ್ರೋ ಮೆಲ್ಕ್ಕೆೆ ಆಗ್ಲಿ ಒಳ್ಳೇದ ನೋಡ್ಕೊಡಿ ಬ್ರೋ ಇವಾಗಿನ್ ಕಾಲದಲ್ಲಿ ಹೆಂಗಿನ್ ಬೇಕಂಗ ಇರ್ತಾರೆ ಜನಗಳು ಹೆಂಗ ಆಯ್ತು
ಅಲ್ಲಿ ಸ್ವಲ್ಪ
ಹೆಂಂಗ ಇದ್ರು ಯಾರಂದ ನಂಬಕ್ ಆಾಗಲ್ಲ ಸ್ವಲ್ಪ ಆ ಕಡೆ ಈ ಕಡೆ ವಿಚರ್ಸ್ ಕೊಡಬ್ರರು ಯದಾರ ರಿಲೇಷನ್ ಇದ್ರ ನೋಡಬ್ರರು ಸುಮ್ ಬೆಟರು
ಬ್ರೋ ರಿಲೇಷನ್ ಅಲ್ಲಿ ಇದಾರೆ
ಹಾ
ಬಟ್ ಬ್ರೋ ನಮ್ಮನೆ ನೋಡಿ ರಿಲೇಷನ್ ಅಲ್ಲಿ ಬೇಡ ಅಂತ
ಯ ಬ್ರೋ ಗಂತಿದೀರ
ರಿಲೇಷನ್ ಹಂಗ ಇಲ್ಲ ನಾ ಅವರು ಅವ್ರು
ಹಾ ಹಾ
ಅದಕ್ಕೆಗಿ
ನೋಡಿ ಬ್ರೋ ನಿಮ್ಮ್ ಅಜ್ಜ ಅಜ್ಜಿಗೆಲ್ಲ ಗೊತ್ತಿರುತ್ತಲ್ಲ ಅವ್ರ ಮನೆ ಮನೆ ಬಗ್ಗೆ ಅವ್ರನ್ನ ಎಲ್ಲಾ ವಿಚಾರಸಿ ಮಾತ್ ಕೇಳ್ರಿ ನೀವ್ ಮತ್ತೆ ಮಾವವ್ರರಿಗೆಲ್ಲಾ ಯಾಅವರು ಒಪ್ಪುದ್ರೆ ಮಾಡಿ ಸುಮ್ನೆ ಫೋರ್ಸ್ ಇಂದ ಮಾಡಕ್ ಹೋಗ್ಬೇಡಿ ನೀವುನು
ಹಾ ಬ್ರೋ
ಸುಮ್ನೆ ಫೋರ್ಸ್ ಇಂದ ಯಾಕ್ ಮಾಡತತಿರಾ ನಿಮ್ಮಕ್ಕನಗ್ ಇಷ್ಟ ಐತ ಪಫಸ್ಟ್ ಕೇಳ್ಕೊಳ್ಳಿ
ಹ ಬ್ರೋ
ನೀ್ ಅಕ್ಕಂಗ ಇಷ್ಟ ಇದ್ರೆ ಅಲ್ಲಿ ಅವ್ರಿಗೂ ಕೇಳ್ರಿ ನಿಮ್ಮಅತ್ತೆ ಮಕ್ಕಳಿಗೆ ಅವರು ಏನಂತಾರೆ ಅದ್ರ ಮೇಲೆ ಡಿಸೈಡ್ ಮಾಡಕೊಳ್ಳಿ ಸುಮ್ನೆ ಅವ್ರು ನಿಮ್ ಫೋರ್ ಸಿಗೋಸ್ಕರ ಮನೆಗ್ ಮಾಡಿ ಸುಮನೆ ಅವ್ರು ಲಾಸ್ಟಿಗೆ ಅನುಭವಿಸಬಾರದು
ಬ್ರೋ ಅಕ್ಕಂಗ ಏನ್ ಬ್ರೋ ಅಕ್ಕ ಏನ್ ಒಪ್ಕೊತಾಳೆ ಎಲ್ಲಿ ಬೇಕಾದ್ೂನು
ಹಾ
ಈಗ ಅಕ್ಕಂದ ಅಕ್ಕಂದಲ್ಲಾ ಈ ಮನೆ ಡಿಸಿಷನ್ ಅಪ್ಪಮ್ಮಂದು
ಹಾ
ಅಕ್ಕನ್ ಪಾಪ ಅಷ್ಟೊಂದು ಇಲ್ಲ ಅಕ್ಕು ಸ್ವಲ್ಪ ಸೈಲೆಂಟ್
ಹಾ ಒಟ್ನಿಗೆ ಯಾರ ತರ್ಸ್ರರು ಒಪ್ಕಳಂಗಿದಾರ ಅಕ್ಕ ಈಗ
ಹಾ ಬ್ರೋ ಸ್ವಲ್ಪ ಇ ನ ಇಲ್ಲಿ ನಮ್ ರಿಲೇಷನ್ ಅಲ್ಲ ಎಲ್ಲಾ ಅಷ್ಟೊಂದ್ ಯಾರು ಓ ಇಲ್ಲ ಚೆನ್ನಾಗಿಲ್ಲ ಹಂಗೆ ಅ ಅದಕ್ಕಾಗಿ ಸ್ವಲ್ಪ ಹೊರಗಡೆ ಓದಿರರ್ಗೆ ನೋಡಿ
ಹಾ
ಹ್ಮ್ ಮಾಡಲ್ಲ ಸ್ವಲ್ಪ ಚೆನ್ನಾಗಿರೋಾರ ಕಡೆ ಅಂತ
ಹಂ ಹಾ
ನೀರಳ ಒಬ್ಳೆಲ್ಲ ಸ್ವಲ್ಪ ಚೆನ್ನಾಗಿರ ಕಡೆ ಕೊಡಣ ಅಂತಷ್ಟ
ಹ್ಮ್ ಅದೇ ಬ್ರೋ ನೋಡಿ ಬ್ರೋ ನಾವು ನೋಡ್ತಿರ್ಬೇಕೇಕಾರೆ ನಮ್ ರಿಲೇಷನ್ ಯಾರು ಇರ್ತಾರಲ್ಲಾ ಇ
ಹ ಬ್ರೋ
ಕೇಳ್ ನೋಡ್ತೀವಿ ಡೀಟೇಲ್ಸ್ ಎಲ್ಲ ಕಳ್ಸಕೊಡಿ ಬ್ರೋ ಬಯೋಡಾಟಾ ಎಲ್ಲಾ ಕಳ್ಸಕೊಡಿ ಇಲ್ಲಿ ಯಾರಾದ್ರರು ಇಡ್ತಾರಲ್ಲಬ್ರು ನಮ್ ಬ್ರದರ್ಸ ಅವ್ರ ಫ್ರೆಂಡ್ಸ್ ಯಾರ ಇಡ್ತಾರದಾ ನಮ್ಮ್ವರ ತುಂಬಾ ಜನ ಇದಾರ ಬ್ರು ಇಲ್ಲಿ ನಮ್ಮ್ ಸಮಾಜದವರೆೇ
ಹಂಗ
ಹಾ ಅ ದಕ್ಕಾನಿಲ್ಲ ಅವ್ರ ರಿಲೇಷನ್ ಯಾರು ಇರ್ತಾರಲ್ಲ ಅವ್ ಆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪನ್ ಮಕ್ಕಳಲ್ಲ ಇದ್ದಾರೆ ತುಂಬಾ ಜನ
ಹಾ ಬ್ರೋ
ಅವರು ಎಲ್ಲ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ ಬಟ್ ಅವ್ರಿಗೆ ಸೆಟ್ಟೆ ಆಗಿದೆಯೋ ಇಲ್ಲ ಅಂತ ಗೊತ್ತ ಗಿಲ್ಲ ಬಟ್ ಒಂದ್ ಮಾತ್ ಕೇಳಿ ನೋಡ್ತೀನಿ ಕಳ್ಿಸ್ಕೊಡಿ ಅವ್ರಲ್ ದ ಏನಿಲ್ಲ ಹುಡ್ಕೋನ ಅಂತೆ
ಕೇಳಿ ಬ್ರು ಮತ್ತೆ
ಹಾ ಫೋಟೋ ಎಲ್ಲ ಕಲ್ಸ್ಕೊಳ್ಳಿ ಬ್ರೋ ಫೋಟೋ ಮತ್ತೆ ಬಯೋಡೇಟಾ
ಹಾ ಬ್ರು ಫೋಟೋಸ್ ಎಲ್ಲಾ ಹಾ ಎಲ್ಲಾ ಕಳಿಸತೀನಿ ಇವತ್ತು ಸ್ವಲ್ಪ ಕೇಳಿ ಹೇಳಿ
ಹಾ ಸರಿ ಇ್ರ ಆಯ್ತ ಮತ್ತೆಬ್ಬರು ಏನ್ ಸಮಾಚಾರ
ತುಂಬಾ ಹೆಲ್ಪ್ ಆಗುತ್ತೆ ಇದ ಒಂದ್ ಹೆಲ್ಪ್ ಮಾಡಿ
ಮಾಡನ್ ತಗಳಬ್ರರು ಅದೇನಂತೆ
ಮತ್ತೆ ಬ್ರೋ
ಮತ್ತ ಹೇಳ್ಬೇಕ್ರ ನೀವೆಲ್ಲಾ
ಬ್ರೋ ಆರಾಮ ಬಿಸಿನ
ಬ್ರೋ ಎಲ್ ಬ್ರೋ ಈಗ ಮಳೆಗಾಲದಲ್ಲಿ ಬರೀ ಪ್ರೀಿನ ಏನ ಕಲ್ಸಿರಲ್ಲ ಏನಿಲ್ಲ
ಹ್ಮ್ ಬ್ರೋ
ಹಾ ಬರೀ ಮನೇಲಿ ಇರೋದೇ ಆಗುತ್ತೆ
ಹ್ಮ ಸರಿ ಹೇಳೇಳ್ಬ ಸ್ವಲ್ಪ ಬಿಸಿ ಇದ್ದೆ ಆಮೇಲೆ ಫೋನ್ ಮಾಡ್ಲಾ
ಹಾ ಸರಿ ಸರಿ ಆಯ್ತು